ಬಾರತಾರಿಗೆ ಹಲೋ ಕೇಳಸ್ತಯ್ತಾ
ಹ
ಹ್ಮ್ ಹ್ಮ್ ಏನ್ ಮಾಡ್ಲಕತ್ತ ನಿಮ್ಮಗ
ಫೋನ್ ತಗೊಂಡನ್ ಗೇಮ ಮಾಡಡಕತ
ಯಾವದಪ್ಪ ಈಗಿನ ಮಕ್ಳು ಬರೀ ಫೋನ್ಲ್ಲಿ ಗೇಮ್ ಅಂತ ಆಡ್ತಾರ.
ಹಫೋನ್ ತಗೊಂಡ ಬಂದ ರಾತ್ ಗೇಮ್ಕ
ಹ್ಮ್ ಇದು ನಾವವು ಏನು ನಾವವು ಫೋನ್ ಏನ್ ನೋಡಿದಿಲ್ಲ ನಾವು ಹನ್ನೆಡು ಪಿ ಯು ಸಿ ಮುಗಿದ್ ಮೇಲೆ ನಾವು ಫೋನ್ ತಗೊಂಡಿದ್ದು ಫೋನ್ ನೋಡಿದ್ದು
ಹ್ಮ ಸಣ್ಣಲ್ಲ ಎಲ್ಲಿ ಪೋನಿದ್ದು ಈಗ ಅಂತ್ರು ಮತ್ತೆ ಈಗ
ಈಗ ಎಲ್ಲರೂ ಮನೆಗೂ ಫೋನ್ ಆಗ್ಯವ ದೊಡ್ಡ ದೊಡ್ಡ
ಹ್ಮ್
ಆಯ್ತ ಆ ಕಡೆ ಮಕ್ಳು ಏನಾದ್ರು ಆಟ ಮಾಡಿದ್ರೆ ಊಟ ಮಾಡ್ಲಿಲ್ಲ ಅಂದ್ರೆ ಯ ಹ್ಮ ಇದು ೋನ್ ಕೊಟ್ಬಿಡ್ತಾರೆ
ಹ್ಮ್ ಅ ೋನ್ ಕೊಟ್ರೆ ನಾವು ಊಟ ಮಾಡ್ತೀವಿ ಬರ್ತಿೀವಿ ಅಂತ ಹೇಳ್ಕಾರ ಅವರು ಒಂದೋಗಲ ನಮ್ ಗಂಜಿ ಕಳ್ತಾರ ಅ
ಹೌದೌದು ಕೇಳ್ತೈತಲ್ಲ ಆ
ಹ್ಮ
ಹ್ಮ್ ಹ್ಮ ಏನ್ ಸಮಾಚಾರ ಮತ್ತ
ಏನಿಲ್ಲ ಮಳೆ ಬಂದತನ್ ನಿಮಗ
ಮಳೆ ಮೊನ್ನೆ ಸ್ವಲ್ಪ ಆಯ್ತು ಆ ನೆಲ ನೆಲಗ್ತಯ್ದಿಲ್ಲ ಗೊತ್ತಾ ಮಳೆ ಆಾಗಿದ್ದು ಮಳಿ ಮಳ ಏನೇ ಆಗಿಲ್ಲ ಮಾಡಾತೈತಿ ಮಳಿ ಒಂದ ಆಾಗಲ್ಲಗೈತಿ
ಹ್ಮ್
ಹ್ಮ್
ನಿಮ್ಮ ಮಮೇಲೆರನ್
ಹ್ಮ್ ಗಾಳಿಿಲ್ಲಲ್ಲ ಮನೆಯ ಮನ್ಕೊಳದಿಲ್ಲಾನ ಮಳೆ ಮೇಲೆ ಇದ್ದೀವಿ
ಹ್ಮ್ ನೀ ದಧಾರಾವ್ಯವು ನೋಡದಿಲ್ಲ
ಏ ಧಾರಾವಾಹಿ ಎಲ್ಲ ಚಿಕ್ಕವರು್ದ ನೋಡ್ತಿದ್ವಿ ಧಾರಾವಾಹಿ ದಿನಾಲುೂ ಹ್ಮ್ ಇವಾಗದಾ
ಹ್ಮ ಈಗ ನೋಡ್ದಲ
ಹ್ಮ್
ಹ್ಮ್
ಹ
ನ ಮತ್ತೆ ನೋಡ್ತಾ ಒಳ ಮಳ್ಳೆ ಮತ್ತ ಹತ್ರ ಹತ್ ಹನ್ನಂದ್ರದನ ನೋಡ್ತಾ
ಮ ಅವ್ರದ ಏನ್ ದಾಗ್ದ ಇರ್ತದ ಆಯ್ತ ಟಿವ ನೋಡಿದ್ರ ಆ ಕಡೆ ಎಲ್ಲಾ ಚಿಂತೆ ಮರಿತದಂತೆ ನೋಡ್ತಾರ ಅವರು ನಮ್ದಾದ್ರು ಹ್ಮ್
ಮತ್ತ ನೀಿದ್ದಗಂದಾಗ ಕಡೆ ಮಾಡ ಮುದ
ಹ್ಮ್ ನಂಬಲ್ಲಿ ಫೋನ್ ಇರ್ತದ ನಾವುಫೋ ನೋಡ್ತಿರ್ತಿವಿ ಏನಾದ್ ರಲ್ಸ್ ಅದು ನೋಡ್ತಿರ್ತಿೀವಿ ಹ್ಮ್ ಮುಟ್ಟುದಾರ ಎಲ್ಲ ತೂರಿತ ನ ಮುಗಗೆ
ಹತ್ತುವರೆತನ ಆ ಮುಗತನ ಹೊಸು ಬರ್ತ ಹ
ಹ್ಮ್ ಹ
ನಾ ಅಪ್ಪನ ಎ ಮಗ ಗ ಬರಿ ವಸ್ ನೋಡಗ ನೋಡಲ್ಲಟ್ಟಿವವಿ
ಹ್ಮ್ ಹೆಂಗೆ ಒಬ್ರೊಬ್ರು ನೋಡ್ತಾರ ಗಂಡ್ಮಕ್ಳನು
ಹ್ಮ
ಹ್ಮ್ ಹ್ಮ್ ಎಲ್ಲ ದಾರ ತಿ ಎಲ್ಲ ಎಷ್ಟ
ಹ್ಮ್ ಎಲ್ಲಾ ಎಲ್ಲಾ ಸಿಗತೆ ದಿನ ನೋಡ್ತೇನೆ ನಾನ್ ನಾವೇ ನೋಡದಿಲ್ಲ
ಹ್ಮ್
ನಮ್ಮ್ ಊವ ಕ್ರಮಕ ಬಿಡ್ತ ಅದೋಡ ಒಂಬತ್ ಒಂಬತ್ಕ ಉಊಟ ಮಾಡಿ
ತೆಲುಗೆ ಅದರ ಅನ್ನಡಿ ಆಗಡಿ ಐತೆ ಹೊಲ್ಕೊಡ್ತಾಳ
ಟಿವಿ ನೋಡ ಅಭ್ಯಾಸ
ಹ್ಮ ಹ್ಮ್
ಆಯ್ತುಊ ಅಡಿಯದು ಮಾಡ್ದಾ ಊಟ ಮಾಡಿ ಕಡೆ ಹ ನಮ್ಮ ನಮ್ಮಪ್ಪ ಇತ್ತು ಅಂತ ಟಿವಿ ಹನ್ನೊಂದು ಗಂಟೆ ನೋಡ್ತಾನ ಆಕಿ ಮುಕೊಂಡ್ ಬಿತಾೊ
ಹ್ಮ್ ಹ್ಮ್ ಹ್ಮ್ ಹ್ಮ್
ಮನೆ ಮಹೇಶ್ ಅವ್ರು ಬಂದಿದ್ರು ಈಗ
ಅವನ ಅಂಬ ನೀನ ಬೇಸಿನಯಾಗ ಆಗತ್ತ ಹಾ
ಹು ಇನ್ನ ಯಾರ ದೇವಮ್ಮ ಶ್ರೀದೇವಿ ಅವರು ಬಂದ್ರ ಮ ಸ್ವಲ್ಪ ಕುಂದ್ರೋದು ಮಾತಡ್ ಮಾಡ್
ಹ್ಮ್
ಯಾರ ಎಲ್ಲಿಗ
ಇಲ್ಲಿಗ್ ಹ್ಮ್ ಮಾತ್ ಬರೋದಿಲ್ಲ
ಹ್ಮ್ ಈ ಕಡಸೊಬ್ ಬರ್ತಾಳ
ಹ್ಮ್ ಹ್ಮ್ ಹ್ಮ್
ಹ್ಮ್ ಮುಗೋದ ಆದ ಅವಡ ಸಮಯಕೊಂಡ್ರಟ ನೋಡ್ದಿಲ್ಲ
ಹ್ಮ್ ದೊಡ್ಡ ಮುಲ್ಕಂದ್ ದೊಡ್ಡ ಎ್ದಳ್ತಾಳ ಅನಸ್ತದಲ್ವಾ
ಇವು ದೊಡ್ಡ ಇದ್ದ್ರತ ಎದ್ದ ಬಾಡ್ ಎದ್ಬಾಡ್ ಅಂತನಿ ಯಾಕಿ ಹೆಂಗ ನವು ನಿದ್ದೆ ಹತ್
ಹ್ಮ್ ಯಾಕೆದ ಬಿಿಡತಿದಿ
ಒಶಿನ ನಾಕಕ್ಕ ಯಾವಾಗ ಎದ್ರರು ಸುಮ್ಮನೆ ದ ಇಬರುದ್ರರ ದೊಡ ದೊಗಡ ಆ ಯಾಕ್ ಎದೋ ದಂತಿನಿ
ಹ್ಮ್ ಇಲ್ ಬಿಿಡು ಚೊಲೋ ಬಿಡು ನಾಲ್ಕಕ್ಕೆ ಎದ್ದಳ್ಬು ಗೊತ್ತಾನ ಜಲ್ದಿ ಮುಕೊಂಡು ಜಲ್ದಿ ಎದಳ್ಬೇಕು ನಾಲ್ಕಕೆ ಎಷ್ಟ್ ದೊಡ್ಡ ಮುಕ್ಕುಂದ ಎಡ್ ದೊಡ್ಡ ಹೇಳ್ತೀವಿ ಅಷ್ಟು ಆರೋಗ್ಯಕ್ಕೂನ ಒಳ್ಳೇದು ನಮ್ಮಂಗ ಬಿಸಿಲು ಬುಳತನ ಮುಲ್ಕಬಾರ್ದು
ನ ದೌಡ ಅಷ್ಟೇ ಯಾವಾಗ್ಲೂ ಆರ್ ಗಂಟಕ್ಕೆ ದೇರಕ್ಕೆ ಒಮ್ಮೆ ನಾಕಕ್ಕ
ಹ್ಮ್ ಎಂಟ ನಟಿಗೆ ಎಲ್ಲಾ ಕೆಲ್ಸ ತ್ತ ಮುಗ್ಸಿರ್ತ ಅನ್ನಿಸ್ತದ
ಹ್ಮ್ ನಾವ್ ಆವಾಗ ಎಲ್ಲ ಮುಂಜಾಲೆದ್ದು ಬಾ ಈ ತಸ ಬಾಂಡೆ ಅದ ಮಾಡಾಡ್ಲಿ ಆಕಿ ಎಲ್ಲ ಅಡ್ಗಿ ಜಳಕ ಬಟ್ಟೆ ಎಲ್ಲಾ ಒಗ್ದಿರ್ತಾಳ್
ನಾವಿದ್ರೆ ಎಲ್ಲಿಗಾರ ಹೋಗ್ಬೇಕಾದ್ರ ಅವಸರಸರಸರ ಮಾಡ್ಕ್
ಹ್ಮ್ ಇ ಕಡೆ ಮನಿ ಬರ್ತಾರೆ ಎಲ್ಲಾ ದಗ್ಡ ಮಾಡ್ಕಂದ್ರ ನಾನ್ ಅಂದ್ರ ಅವಾಗ ಅಡ್ಗೆ ಮಾಡ್ತಿರ್ತೀನಿ
ಹ್ಮ್
ಕುಂದ್ರ ತನ ತಗ್ದಾಗತನ ನನ್ ತಗ್ದ ಅ ಎಲ್ಲ ಮಕೊಂಡು ನಾವು ಜಳಕ ಮಾಡಿ ಊಟ ಮಾಡಿ ಬಟ್ಟೆ ಒಗ್ದು
ಹ್ಮ್ ಏನ್ ರೇಣುಕಾ ಮಗನ್ ಬಿಟ್ಟ್ ಹೋಯ್ತದಲ್ಲೇ ಹ್ಮ್
ಏನೋ ಅಂತಾರಲ್ಲ ಏನ್
ಫೋನಲ್ಲಿ ಮಾತಾಡಕತ್ತಾಳ ಅವ್ವ ಆ ಕಡಿ ಬೇರೆ ಕಡೆ ಹ್ಮ
ನೀವ್ ಎಲ್ಲೆಲ್ಲಿ ಹೋಗ್ಬೇಕಂದ್ರೆಷ್ಟು ಊರ್ರಿಗೆ
ಈಗ್ ಎರ್ಡ್ ಟೂರ್ಗ್ ಹೋಗ್ಬಂದೋ ಯವ್ವ ಮಂತ್ರಾಲಯಕ್ ಹೋಗ್ಬೇಕಂತ ಮಾಡೀವಿ ಮಂತ್ರಾಲಯಕ್ಕ್ ಹೋಬನ್ನಿ ಆ ಆ ಲೆಕ್ಕದಲ್ಲಿ ಯಾವಾಗ ದೇವರು ಹ್ಮ್ ಹೋಬಕ್ಕು ಯಾವಾಗದ್ರು ಹ್ಮ್
ಹೋಗ್ ಬರ್ರಿ
ನೀವು ಬರ್ರಿ ಅಲ್ಲ
ಹ್ಮ ಬರ್ತಮ್ ಬರ್ತಿವ್ ತಗೊ
ಹ್ಮ್
ಬರ ಮೊದ್ಲ್ ಓದ್ತಿನಂದಲ್ಲ ಪರ್ಸು ಓದ್ಲಿಲ್ಲ
ಹೋಗ್ಲಿಲ್ಲ ನೋಡ್ ಹಂಗ್ ಓತಿನಂತೇಳಿ ಬಿಡ್ಬರ್ ಆದ್ರ
ಅದೇ ಮೊನ್ನಿ ಓತನ ಅನ್ಕೊಂಡಿದ್
ಹ್ಮ್ ಹ್ಮ್ ಓದತಾನ ಅವನು ಓದತಾನೆ ಯಾವಾಗ ಓದ್ತಾನಾನ ಎಲ್ಲದಕ್ಕೂ ಟೈಮ್ ಬರ್ಬೇಕಲ್ಲ ಹೋಗಕ ಹ್ಮ್
ಎಲ್ಲಿ ಹೋತಾರ
ಇಲ್ಲೇ ಮಂತ್ರಾಲಯಕ್ಕ
ಅಲ್ಲಿಗೆ ಹೋತರ ಅದೆ ಎಲ್ಲ ದೇವರು ದೇವಸ್ಥಾನ ನೋಡಕ್ಕೋತಾರ ಅಂತ್ ಅಂದ್ಲಲ್ಲಾ ಅದಕ್ಕೆ
ಹ್ಮ್ ಮಂತ್ರಾಲಯಕ್ಕ ಹೋಗ್ಬೇಕಂತ ಮಾಡ್ಯನ ಹ್ಮ್
ಹ್ಮ್ ಮತ್ತೇನ
ಮತ್ತೇನಿಲ್ಲ ನೀನೇ ಹೇಳ್ಬೇಕವ್ವಾ
ನಾನೇಳ್ಬೇಕಾ
ನೀನ್ ಹೇಳ ಏನಾದ್ರು ಹೊಸ ಸಮಾಚಾರ ಹೊಸ ಗಾಸಿಪ್ಸ್ ಏನಾದ್ರು ಇದ್ರೆ ಗಾಸಿಪ್ಸ್ ಏನಿಲ್ಲ
ಹಾ
ಗಾಸಿಪ್ಸ್ ಹೇಳು ಲಕ್ಷ್ಮೀಬಾಯಿ ಆ ಎಲ್ಲಿಗೆ ಹೋಗಿದ್ಲಲ್ಲ ಬಂದಾಳೇನು
ವೈನಿ ಆಗಳೆ ಬಂದ್ರು ಎಂಟು ಎಂಟೂವರೆ ಬಸ್ಸಿಗ್
ಬಂದ್ಲಾ ಎಲ್ಲಿಗ್ ಹೋಗಿದ್ಲ ಅವಳು
ಅವ್ರು ಬಿಜಾಪುರಕ್ಕ್ ಹೋಗಿದ್ರಂತ್ ಯಾರೋ ಅವ್ರ್ ದೊಡ್ಡಮ್ಮನ್ ಮಗ ಏನ ದೊಡ್ಡಪ್ಪುನ್ ಮಗ ಯಾರ ಪ ಎಲ್ಲಾಗಿದಾರ ಅಂತ ಮೊನ್ನೆ ತು ಮಾತ್ರಸ ಹೋಗ್ಯಾರ
ಬೇಲ ಆದಾಗ ಹೋಗಿಲ್ಲಾನಕಿ
ಇಲ್ಲ ಹೋಗಿಲ್ಲ ಮೊನ್ನೆ ಅವತ್ ಈಗ ಎರ ಮೂರ್ ದಿನ ಐತಿ ಅಂತತ್ ನೋಡು ಬಲಬ್ಬ ಇಯತಲ್ಲ ಅವೆ
ಹೆಂಗ ಹೋಗಿಲ್ಲ ಮತ್ತ ತಗಬೇಕಲ್ಲ ಪೇಲದ ದಿನ
ಹ್ರ ಹಂಗ ಹೋಗ್ಲ ನನ್ಗೂನ್ ಗೊತ್ತಿಲ್ಲ ಅಮ್ಮ ಅಂದ್ರು ಅದಕಂತನಿ
ಹ್ಮ್
ಹ್ಮ್ ಅವ್ರ್ ಮುಂದೆಲ್ಲ ಹೋಗಿದ್ದೆ ನೋಡಿಲ್ಲ ನಾನು ಆ ಅಮ್ಮಂದರು ಎಲ್ಲಿಗ್ ಹೋಗ್ಯಾರ ಅಮ್ಮ ಕಣಲೆಗಾ ಸಣ ಅವರು ಚನಿ ಕಣಲೆಗಾಂದ ಹೆಂಗ್ ಊರುಗಗೆಂದರು
ಹ್ಮ್
ಹ ಅವ ಹೇಳುದ್ಲು
ಹ್ಮ್ ಹ್ಮ್
ಹೌ ಹ ಹಗ
ಹ್ಮ್ ಯರ ಬಸ್ಸಿಗೆ ಹೋಗಿರತ ಬಸ್ಸಿಗೆ ಹೋಗ್ಯಾರಲ್ಲ
ಹ್ಮ್ ಆರ ಬಸಿಗೆ ಮುಂಜಾನೆ ಆರು ಬಸಿಗೆ ಹೋಗಿ ಈಗ ನ ಈಗ ಗಂಟಗರಿ ಬಸಿಿಗೆ ಮುಂದೆ
ಹ್ಮ್
ಬಜಾಪು ಕು ಅಲ್ಲ ಮತಲ್ಲಕ ಪ್ರಮಾತ್ ಬರ ಆಗದ ಮಟರ್ ಬಶಿಕ ಕ ಯಾರ ಲಾಮತ್ತ ದೂರದ
ಹ್ಮ್ ಹ್ಮ್ ಹ್ಮ್
ಹ್ಮ್
ನಿಮ್ಮ ಮನೆ ಮುಂದೆ ಯಾವ್ದಾದ್ರು ತೆಂಗಿನ ಗಿಡ ಮಾನೆ ಗಿಡ ವೇಣಜಡ ಎದಾವನು
ಇಲ್ಲ ಯಾವಿಡಾನೂ ಇಲ್ಲ ನಮ್ಮ ಮನೆ ಮುಂದ್ ಹತ್ಚ್ಚಕ್ ಜಾಗನೇ ಇಲ್ಲ
ಹೌದು
ಹ್ಮ್
ಯಾವ್ದಾದ್ರು ಒಂದ್ ಗಿಡ ಇರಬೇಕು ಅಂದ್ರೆ ಬಿಸಿಲ್ ಇರೋ ಟೈಮ್ ಅಲ್ಲಿ
ಮನ ಅದ್ರ ದ ಕಟ್ಟಿ ಬಿಟ್ರ ಅದ ಇದ್ರ ಮಮ್ಮಂದ್ ಜಾಗ ಎರದಂಗ ಮಾಡ್ ಹೀಗಿದ್ರ ಒಂದ್ ಸಗ ಮಿಟ್ರ ನಿಿಂದರ್ತ ಅಷ್ಟೆ ಹ್ಮ್
ಸುಮ್ಮ ಮು ಒಂದ ಆಡ್ಕೋನಿ ಯಗ್ರೆ ಬಾಡ ಆತತ ಹ್ಮ್ ಒ ದಡು ಪೋಲಿಯಾಗ ಅಷ್ಟೇ ಆಗ್ಬೇಕಾಗಿತ್ತು ತರಕ್ಕೆ ಇಡೀ ಮನೆಗ ಇರ್ತವಾನ ಹ್ಮ್ ಹ್ಮ್
ಮನ್ಮಂದ್ ಜಾಗ ಇರ್ಬೇಕಕ್ ಕಂಪೌಂಡರ್ ಮಾಡ್ಕೊಂಡು ಹೂವಿನ ಗಿಡ ಅಂತ ಇಂತ ಗಿಡ ಅದು ಗಾಡಿ ಪಿ ಎಲ್ಲಾ ತರಬಕ್ ಜಾಗ
್ಮ ಕಾಂಪೌಂಡ್ ಅಂದ್ರೆ ಎರಡ್ ಪ್ಲಾಟ್ ಆಗ್ಬೇಕು ಅಂದ್ರೆ ಚೆಂದ್ ಆತವ ಒಂದು ಫ್ಲಯಾಟ್ನ ಕಾಂಪೌಂಡ ಎಲ್ಲಾ ಆಗಲ್ಲ ಹ್ಮ್
ಹ್ಮ್ ಅಲ್ಲಿ ನಿಮೂರಾಗ ಹಚ್ಚಿರ
ಹ್ಮ್ ನಮ್ಮೂರಾಗಲ್ಲ ಜಾಗದ ಅದೆಲ್ಲ ಒಲ್ಾಗ ಅದಲ್ಲ ಮನಿ ಅವ ದನಕರಗಳೆಲ್ಲ ಬರ್ತಾವಂತೇಳಿ
ನಿಮ್ದು ಕಂಪೌಂಡರ್ ಸುತ್ತ ೋಡ್ ಮಾಡಿದ್ರ ಎಷ್ಟುಿ ಗಿಡಾವು ಎಲ್ಲ ಹಸಬೋ್ ನೋಡ ಜಾಗ ಐತೆ ಆದ್ರೆ
ಹ್ಮ್ ಯ ಕಾಂಪೌಂಡ್ ಕಟ್ಬೇಕೋಗ ಯವ ಹ ರ್ ಸಾಲ ಮಾಡ್ಕೊಂಡಿ
ನಿನ್ಗೆಲ್ ಸಲ ತಗರು ನಿ ಮತ್ತ ಬಗೆ
ಸಾಲಾಗ ಕಾಂಪೌಂಡ್ ಇದ್ದಾತ್ರಗ ಕಾಲ್ ಚಾಚ್ಬೇಕ ಯವ ಒದ ಸರಿ ತ ಇಡ್ಲಿ ನಾನು
ಹ ಇಡು